ಹಾ ಅಲೋ ಹೇಗಿದ್ದೀರಾ
ನಾವು ಹ ಚೆನ್ನಾಗಿದ್ದೀ ನೀವು ಚೆನ್ನಾಗಿದ್ದೀರಾ
ಹಾ ನಾವು ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ದೀರಾ
ಊಟ ಆಯ್ತಾ
ಹಾ ಆಯ್ತು ನಿಮ್ದು
ನಮ್ದು ಆಯ್ತು ಏನ್ ತಿಂದ್ರಿ
ಏನು ಮಾಡ್ತೀವಿ ನಾವು ಮುದ್ದೆ ಸಾರು ತಿಿಂದ್ರಿ ನೀವು ಏನ್ ತಿಂದ್ರಿ
ನಾವು ಚಪಾತಿ ಮತ್ತೆ ಪಲ್ಯ ಅನ್ನ ಸಾಂಬಾರ್ ತಿಿಂದೆ ಮತ್ತೆ ಇವತ್ತು ನಮ್ಮ ಅದೇ ಇದೀವಿ ಇವತ್ತು ನಮ್ಮೂರಲ್ಲಿ ಇದು ರಂಗೋಲಿ ಸ್ಪರ್ಧೆ ಇತ್ತು ಆ ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತು ದಿನ ದೇವರದ್ದು ಪೂಜೆ ಇತ್ತು ಅದರಲ್ಲಿ ಕ್ರೀಡೆ ಎಲ್ಲಾ ಆಡಿಸಸ್ತಾ ಇದ್ರು ಕಬಡ್ಡಿ ಖೋಖೋ ೋ ಮತ್ತೆ ಹೆ ಹೆಣ್ಮಕ್ಳಿಗೆಲ್ಲ ರಂಗೋಲಿ ನೃತ್ಯ ಬರ್ತ ಭರತನಾಟ್ಯ ಇಂಥವೆಲ್ಲಾ ಇತ್ತು ನಾನು ಆ
ನಮ್ಗೆ.
ಹೌದೌದು.
ಹ್ಮ್.
ಮತ್ತೆ ನಾನು ಇವತ್ತು ರಂಗೋಲಿ ಅಕಕ್ಕೆ ಅಂತ ಹೋಗಿದ್ದೆ.
ಹ ನಿಮ್ ಬಿಡ್ಸಕ್ ಬರುತ್ತಾ ರಂಗೋಲಿ ಎಲ್ಲ.
ಹೂ ನಮ್ಮ್ ಅಜ್ಜಿ ನಮ್ಮಮ್ಮ ಎಲ್ಲಾ ಕಲ್ಸ. ಕಲ್ಸಿದ್ರು ರಂಗೋಲಿನ್ ಬಿಡ್ಸಿ ಮತ್. ಮತ್ತೆ ಕಲರ್ ಕಲ್ ಬಣ್ಣ ಅಕಿ.
ಹ್ಮ್.
ತುಂಬ ಚೆನ್ನಾಗಿತ್ತು ದೊಡುದ್ ರಂಗೋಲಿ ಬಿಡ್ಸಿದೆ.
ಹೌದಾ.
ಹ್ಮ ನಿಮಗ್ ಬಿಡ್ಸಕ್ ಬರುತ್ತ ರಂಗೋಲಿ.
ಹಾ ಬರುತ್ತೆ ನಂಗೂನೂ.
ಹಾ ಕಲಿಬೇಕಲ್ವಾ ಎಲ್ಲ ನಾವು.
ಹಾವ್ದ್ ನಾರ್ಮಲ್ಲು ಸ್ಕೂಲ್ಗೆ ಎಲ್ಲ ಹೋಗೋ ಟೈಮಲ್ಲೇ ಎಲ್ಲ ಕಲ್ತಿರ್ತೀವಿ.
ಹೌದಾ ಹ ಇವಾಗೆಲ್ಲ. ಕಲಿಬೋದು ಆತರ ಏನಿಲ್ಲ ನಾನು ದೊಡ್ದುದೊಂದ್ ರಂಗೋಲಿ ಬಿಟ್. ಸಿ ಅದಿಕ್ಕೆ ಎಲ್ಲ ಬಣ್ಣ ತುಂಬ್ಸಿದೆ.
ಹಾ.
ಎಲ್ಲರೂ ನಮ್ಮ್ ಮನೆಯಲ್ ಎಲ್ಲರೂ ನಮ್ ಅಜ್ಜಿ ತತ್ತಾ ಎಲ್ಲರೂ ತುಂಬಾ ಚೆನ್ನಗಿದೆ ತುಂಬಾ ಚೆನ್ನಗಿದೆ ಅಂತ ಇದ್ರು ಎಲ್ರು.
ಹೌದಾ.
ಹ್ಮ್ ಅದುಕ್ಕೆಲ್ಲ ಬಹುಮಾನ ಕೊಡ್ತಾರೆ.
ಹ್ಮ ಹಾ. ಹೌದಾ ಬಸ್ ಮನಲ್ಲ ಕೊಡ್ತಾರೆನೂ. ಹ್ಮ್ಮ್ ಹೌದು ಹ್ಮ್ಮ್.
ಹಾ.
ಹೌದು.
ಹಾ ಮತ್ತೆ ನಿಮ್. ನಿಮ್ ಕಡೆ ಏನಿರಲ್ವ ಇತರ ಸ್ಪರ್ಧೆ ಕ್ರೀಡೆ ಇತರ.
ಹ ಇರುತ್ತೆ ಆಗಾಗ ಹಬ್ಬಗ್ ಟೈಮಲ್ಲಿ ವಿಶೇಷ ಏನಾದ್ರು. ಇದ್ರೆ ಹೌದು. ಹ್ಮ್ ನನ್ ಮೊನ್ನೆ ಹ ಹೌದ ಹೌದು. ನಾನು ವನ ಒಬ್ರು ಮದ್ವೆೆಗ್ ಹೋಗಿದ್ದೆ.
ಹ್ಮ್.
ನಂಗ್ ಯಾರ್ ಮದ್ವೆ ಅಂತ ಸಹ ಗೊತ್ತಿಲ್ಲ ಹೋಗ್ ಬಂದಿದಿನ್ ನಾನು.
ಹೌದಾ.
ಹ ಬಟ್ ಊಟ ಎಲ್ಲಾ ಚೆನ್ನಾಗಿತ್ತು ಚೆನ್ನಾಗ್ ಊಟ ಎಲ್ಲ ಆಗ್. ಅಕುದ್ರು ಐಸ್ ಕ್ರೀಮ್ಸು ಎಲ್ಲ ಅಕುದ್ರು. ಹೋಳಿಗೆ ಒನ್ ನಾಲಕ್ ರೀತಿ ಪಲ್ಯಗ್ರು ಎಲ್ಲ ಕೊಟ್ಟಿದ್ರು.
ಹ್ಮ್.
ಜೊತೆಗ್ ಐಸ್ ಕ್ರೀಮು ಫ್ರೂಟ್ ಸಲಾಡು ಮತ್ತೆ ಬೀಡ ಅಂತ ಬರು ಬರುತ್ತೆ ಅದು ಎಲ್ಲ ಕೊಟ್ಟಿದ್ರು ಹ್ಮ್ ಚೆನ್ನಾಗಿತ್ತು ಹೂ. ಹೌದ ಸ್ವೀಟ್ ಎಲ್ಲ ಕೊಟಿದ್ರಾ ಸ್ವೀ. ಹಾ ಹವ್ದು ಮೈಸೂರ್ ಪಾಕ್ ಕೊಟ್ಟಿದ್ರು ಅದಂತೂ ಸ್. ಚೆನ್ನ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು. ಮೈಸೂರು ಪಾಕ್ಕಂತೂ ಹೌದು ಮೈಸೂರ್ ಪಾಕ್ ತಿನಕೆ ಬಾಯಿ ಇಟ್ಕುದಷ್ಟು ನಂಗಗೆಗ್ ಹೋಗ್ಬರ್ತದಂಟು
ಹಾ ಅದೇ ಬೆಣ್ಣೆ ಎಲ್ಲಾ ಚೆನ್ನಾಗ ಆತಿಟಾರಲ್ವಾ
ಹಾ ತುಪ್ಪ ಎಲ್ಲ ಹಾಕಿರ್ತಾರೆ ಚೆನ್ನಾಗಿ್ ಮಾಡ್ತಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಹೌದು
ಮತ್ತೆ ನಾನು ಒಂದ ದಿನ ನಮ್ಮ್ನಲಿ ಅಲ್ವಾ ಮಾಡಿದ್ದೆ ಕ್ಯಾರೆಟ್ ಹಲ್ವಾ
ಹಾ ಹೌದಾ
ಹ ತುಂಬಾ ಚೆನ್ನಾಗಿದೆ ಅಂದಿದ್ರು ನಮ್ಮ ಮನೆಯವರೆಲ್ಲಾ
ಹಾ
ಹ್ಮ್ ನೀವು ಸಿಹಿ ತಿಂಡಿ ಎಲ್ಲ ಮಾಡ್ತೀರಾ ಮನೆಯಲ್ಲಿ
ಹಾ ಮಾಡ್ತೀವ ನಮ್ಮ ಮನೇಲಿ ಬರೀ ಸಿಹಿ ತಿಂಡಿಗ್ಲೇ ನಾವು ಜಾಸ್ತಿ ಮಾಡೋದು ಹಳಿಗೆ ಅನ್ಂತೆ ಪಾಯಸ ಮತ್ತೆ ರವೆ ಉಂಡೆ ಚಿಕ್ಕಿ ಉಂಡೆ ಅಂತ
ಹ್ಮ
ಹ ಮತ್ತೆ ಏನಾದ್ರು ಬೇರೆ ಬೇರೆ ಸ ಜಾಮೂನ್ ಮಾಡ್ತೀವಿ ಜಾಮೂನ್ ಅಂದ್ರೆ ನನ್ತ್ರ ತುಂಬಾ ಇಷ್ಟ ನಂ ಜಾಮೂನ್ ತಿನ್ನುೋದು ಅಂದ್ರೆ ಎಷ್ಟು ಮಷ್ಟ ಸತಿ ಮಾಡ್ಕೊಟ್ಟು ತಿಂತಿರ್ತೀನಿ ನಾನು ಹೌದೌದು ಚೆನ್ನಾಗಿರುತ್ತೆ ಜಾಮೂನ್ ತಿಿಂದ್ರ ಬಾರಿ ಇಟ್ಕೊಷ್ಟ ಅ ಹಂಗೆ ಕರ ಹೋಗ್ಬಿಡುತ್ತೆ ಜಾಮೂನಂತೂ
ಹ್ಮ್ ಹೌದೌದು
ಮತ್ತೆ ಹಾಕೋುವ ತಿಲ್ಲಿದೀರಾ ನೀವು
ಹೌದೌದು ಚೆನ್ನಾಗಿರುತ್ತಲ್ವಾ ಅದು
ಒ ಥರ ಸ್ವೀಟ್ ಅದು ಚೆನ್ನಾಗಿರುತ್ತೆ ನಮ್ಮ ಊರು ಸಂತಿಯಲ್ಲೆಲ್ಲ ಸಿಗುತ್ತೆ ಇಷ್ಟು ಚೆನ್ನಾಗಿರುತ್ತೆ ಯಾ ಇಲ್ಲ ಇಲ್ಲ ಅದು ಮಾಡಲ್ಲ ತಗೊಂಬರ್ತೀವಿ ನಾವು
ಹೌದಾ ಸಂತೆ ಅಂದ್ರೆ ಯಾವತರ ಮಾಡ್ತರಿ ನಿಮ್ ಕಡೆ
ಅಂದ್ರ ಒಂದ ಬೇರೆ ಬೇರೆ ಊರ್ನವರು ಎಲ್ಲಾರೂ ಬರ್ತಾರೆ ತರಕಾರಿಗಳ ಇಟ್ಟಿರ್ತಾರೆ ಅಂದೆ ಹಣ್ಣುಗಳ ಇಟ್ಟಿರ್ತಾರೆ ಇಲ್ಲ ಮತ್ತೆ ಅಜ್ಜಿತ್ ಅತ್ರ ಎಲ್ಲ ಅಡಿಕೆ ಎಲ್ಲಾ ಹಾಕ್ತಿರ್ತಾರೆ ಅವೆಲ್ಲಾ ಇ ಇಟ್ಟಿರ್ತಾರೆ ಬಟ್ಟೆಗ್ ಇಟ್ಟಿರ್ತಾರೆ ಚಪ್ಪಲಿಿಗ್ ಇಟ್ಟಿರ್ತಾರೆ ಏನ್ ಮನಗ ಏನೇನು ಬೇಕು ಅಷ್ಟಲ್ಲೆಲ್ಲ ಸಿಗುತ್ತರ ಮೋರ್ಸ್ ಅಂತೇಳಿ
ಮನೆಯಲ್ಲೇ ಇಟ್ಟಿರ್ತಾರಾ
ಹಾ ಹೌದು ಇಕಿ ರ ಆಟಾ ಸಾಮಾನ ಎಲ್ಲ ಹೇಳುತ್ತೆ ನಾವು ತರಕ ಹಣ್ಣುಗಳು ಅವು ತಗೊಳೋು ಹೌದೌದು ಮೈ ನೇ ಎಲ್ಲ ಬೇಕಿರೋದು ಅವೇ ಎಲ್ಲ ತೊಗೊತೀವಿ ಅಷ್ಟೇ ಆ ಆ ವಾರಕ್ಕೆ ಏನೇನು ಬೇಕಾಗುತ್ತೋ ಅದು ತೊಗೋತೀವಿ ಅಷ್ಟು ನಿಮ್ಮೂರಲ್ಲಿ ಇರ್ತ್ತ ಸಂತೆ ಹಾ ಹೌದು
ಹ್ಮ್ ತಗೊಡ್ತಾರ
ಹ್ಮಞ ಹೌದು
ಚೆನ್ನಾಗಿರುತ್ತೆ ಮತ್ತೆ ಹೂಗಳು ಎಲ್ಲ ಇರುತ್ತಾ
ಹಾ ಹೌದು ಇರುತ್ತೆ ಹೂವು ಎಲ್ಲ ಇರುತ್ತೆ
ಹ್ಮ್
ನಾ ನಾವು ನಾ ಮತ್ತೆ ತೋಟಗಳಲ್ಲ ಕಿತ್ಕೊಂಡ್ ನಂದ್ಬಿಡ್ತವಿ ತಗುವ ಎಲ್ಲ
ಹೌದಾ ನಿಮ್ದ ತೋಟ ಆಗ್ಲಿದಾವ ಹೂ ತೋಟ
ಹಾ ಈಗ ಹಾಕಿದ್ದಾರೆ ಬೆಳತಿದ್ದಾರೆ ಹೂವು ಎಲ್ಲ ಹೀಗೆ ಗುಲಾಬಿ ಹೂವು ಎಲ್ಲ ಹಾಕಿದ್ದಾರೆ
ಹೂ ತುಂಬಾ ಚೆನ್ನಾಗಿರುತ್ತಲ್ವಾ ವಾಸನೆ
ಹೌದು
ಹೂ ತಾಜಾ ತಾಜಾ
ಹೂ ಹೌದು ನೀವು ಮಾವಿನಕಾಯಿ ಎಲ್ಲಾ ತಿಂದ್ರ ಬೇಸಗೆಯ ಎಲ್ಲ
ಹೌದಲ್ವಾ ನಾವು ನಮ್ಮ ಅಜ್ಜಿ ಕಿತ್ಕೊಂಡ್ ಬಂದಿದ್ರು ನಮ್ಮ ಸಹೋದರ ಒಬ್ಬರು ಕಿತ್ಕೊಂಡು ಬಂದಿದ್ರು ನಮ್ಮ ಅಜ್ಜಿ ಅದರಲ್ಲಿ ಹಾ ಇದು ಕೀರು ಅಂತ ಹೇಳ್ಬಿಟ್ಟು ಮಾಡಿದ್ರು ಮಾವನ್ಕಾಯಿ ಕೀರು ಅದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು ಸಿಹಿ ತಿಂಡಿ ಅದು
ಹೌದಾ
ಹ ಅದು ಪೂರಿ ತಿನ್ಬೇಕು ಜೊತೆಯಲ್ಲಿ ನೀವ ಒಂದ್ಸರಿ ಮನೆಯಲ್ಲಿ ಮಾಡ್ ಮಾಡ್ಕೊಂಡು ತಿನ್ನಿ
ಹೌದಾ ಈ ಸತಿ ಈ ಸರ್ತಿ ನೋಡ್ತೀವಿ ಮಾಡ್ಕೊಂತೀವಿ ಅದಕ್ಕೆ
ಕೈ ಪಚಡಿ ಚತ್ರರನ್ನ
ಹೌದೌದು ಮಾವಿನ ಹಣ್ಣು ಜ್ಯೂಸ್ ಇವುಗಳು ಐಸ್ ಕ್ರೀಮ ಎಲ್ಲ ಚೆನ್ನಾಗಿರುತ್ತೆ ತಿನ್ನದಂತ ಈಗಂತೂ ಮಾವನ ಕೈ ಇದಾಗ ಈಗ ಈಗ ಜೊತೆಗೀಗ ಇನ್ನ ನೆರ್ಲೆಹಣ್ಣು ಸ್ಟಾರ್ಟ ಆಗಿದೆ ಇನ್ನು ಎಲ್ಲಾನು ಹೇಳಲಿ ಅನ್ನೋದು
ಹೂ
ಚೆನ್ನಾಗಿರುತ್ತೆ ಮತ್ತೆ ನೇರಳೆ ತಿಂದರೆ ಸಕ್ಕರೆ ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಅದು ಆ ಮೆಂಟ್ ಕಡಿಮೆ ಮಾಡುತ್ತೆ ನೇರಳೆ ಹಣ್ಣು ಎಲ್ಲ ಹೌದೌದು ಹೌದು ಸಕ್ಕರೆ ಕಾಯಿಲೆಲ್ಲ ಕಡಿಮೆ ಮಾಡ ಮತೆ ಕಡಿಮೆ ಮಾಡೋದರಲ್ಲಿ ಸಹಾಯ ಮಾಡುತ್ತಂಥದ್ದಿಲ್ಲ ಈಗ
ಹೌದೌದು
ಹೂ ಹೌದೌದು
ಹಾ ಮಳೆ ಬಂದು ಫುಲ್ಲು ಪೈರುಉದುರೋಗಿತ್ತು ನಾವು ಸ್ನೇಹಿತರೆಲ್ಲಾ ವಿಂಗಣೆ ಮಾಡಿದ್ವೆ ಯಾವ್ ಚೆನ್ನಾಗ ಇದಾವೆ ಅಂತ ಹೇಳ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಸಿಕ್ತು ತಿಂದ್ವಿ
ಮತ್ತೆ ಹಳಸಿನ ಹಣ್ಣು ತಿಂದ್ರ ನೀವು
ಇಲ್ಲ ನಾನ್ ತಿಂದಿಲ್ಲ ಜೂಸ್ ಸಿಗ್ಲಿಲ್ಲ ಹಾ
ಹ ಹೌದಾ ನಮ್ ನಮ್ಮ್ ಮನೆಯಲ್ಲಿ ತಂದಿದ್ರು ಕಾಯಿ ಕಿತ್ಕೊ ಬಂದಿದ್ರ ಊರಿಂದ
ಹಾ
ಮಾಡ್ಕೊಂಡು ಕಟ್ ಮಾಡಿಕೊಟ್ಟರು ಚೆನ್ನಾಗಿ ತಿಂದಿದ್ದೀವಿ ನಾವಂತೂ ಹೌದು ತುಂಬಾ ಹಣ್ಣಾಗಿತ್ತು ಸಿ ತುಂಬಾ ಸಿಹಿಯಾಗಿತ್ತು
ಹೂ
ತಿಂತಾ ಇದೆ ತಿಂತಾ ಇರ್ಬೇಕಂತನೇ ಅನಿಸುತ್ತೆ ಹಂಗೆ
ಹೂ
ಹೂ ಮತ್ತ ಹಲಸಿನನ್ನ ಕಾಯಿಂದ ಸಾರು ಎಲ್ಲ ಮಾಡ್ತಾರೆ ನೀವು ತಿಂದಿದ್ದೀರ
ಕಡುಬು ಮಾಡ್ತಾರಂತೆ ಹೌದಾ
ಹೌ ಆ ಮಾಡ್ತಾರೆ ಒಂದು ಸ್ವಲ್ಪ ಜಾಗಗಳಲ್ಲಿ ಮಾಡ್ತಾರೆ ಸ್ವಲ್ಪ ಅ ಬೇರೆ ಬೇರೆ ಏರಿಯಾಗಳಲ್ಲೆಲ್ಲ ಇಲ್ಲ ಇಲ್ಲ ನಮ್ಮ ಹಲಸಿನಹಣ್ಣೆ ಸಾರ ಹಲಸಿದ ಕಾಯಿ ಸಾರ ತಂದಿರ ಹಸಿಕಾಯಿ ಇದ್ದಂಗೆ ಅಲ್ಲಲ್ಲ ಕಾಯಿ ಇದು ಹಸಿಕಾಯೇ ಇರುತ್ತೆ ಅದ್ರದ್ದು ಸಾಂಬಾರು ಮಾಡ್ತಾರೆ ಸಾರಿ ಎಲ್ಲ ಹಾ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕನ್ ಫ್ಲೇವರೇ ಟೇಸ್ಟೇ ಬರುತ್ತೆ ಸ್ವಲ್ಪ ಹೂ ಯಾರು ಈಗ ಚಿಕನ್ ಮಟನ್ನು ತಿನ್ನಲ್ವೋ ಬರೀ
ಹೌದೌದು ಅವ್ರು ತಿನ್ಬೋದು
ಹಾ ಹೌದು ಸಸ್ಯಹಾರಿ ಅವರು ಆರಾಮಾಗಿ ಆ ಥರ ಮಾಡ್ಕೊಂಡು ತಿನ್ಬೋದು ಆಗೋದಾಗೆಲ್ಲ ಚೆನ್ನಾಗಿರುತ್ತೆ
ಹೌದೌದು
ಹೂ ಚೆನ್ನಾಗಿರುತ್ತವೆೆಲ್ಲ ತಿನ್ನೋದಿಕ್ಕೆಲ್ಲ
ಅದು ಎಲ್ಲ ಮಾಡ್ತೀರಾ
ಹಾ ಹೌದು ಹಾ ಚೆನ್ನಾಗಿರುತ್ತೆ
ರುಚಿ ಎಲ್ಲ
ಹೂ ಚೆನ್ನಾಗಿರುತ್ತೆ
ಹೂ ಮತ್ತೆ ನೀವು ಏನು ಕ್ರೀಡೆ ಎಲ್ಲ ಹೋಗ ಆಡ್ಲ್ವಾ ಹೋಗಿ
ನಾ ಫಸ್ಟು ಓಟ ಸ್ಪರ್ಧೆಗೆ ಸೇರ್ತಿದ್ವಿ ಅಷ್ಟು ಅಷ್ಟೇ ಬೇರೆ ಎಂದಕ್ಕೂ ಹೋಗ್ಬೋುದಿಲ್ಲ
ಹೌದಾ
ಇನ್ನ ಮನೇಲಿ ಕಳ್ಸೋದಿಲ್ಲ ಇಲ್ಲ ಆಥರ ತಗುಲುತ್ತೆ ಏಟಾಗುತ್ತೆ ಎಲ್ಲ ಸುಮ್ಮ್ನೆ ಗಾಯಗಳಾಗುತ್ತೆ ಅಂತ ಕಲ್ಸಾಲ
ಹೂ
ಹೂ ಹೂ ಈಗ ಸ್ವಲ್ಪ ಪಪ್ಪ ಇದಾದರೆ ಕೈ ಕಾಲು ಮುರಿಿಯೋ ಚಾನ್ಸಸ್ ಇರುತ್ತೆ ಇಲ್ಲ ಗಾಯಗಳಾಗೋ ಚಾನ್ಸಸ್ ಇರುತ್ತೆ
ಹೌದೌದು ಗಾಯಗಳಾಗುತ್ತೆ ಹೌದು ನಾವು ನಾನು
ಹಾ ಹ
ಚಿಕ್ಕಾವಳಿದ್ದಾಗ ನನ್ನ ಫ್ರೆಂಡ್ ಒಬ್ಳ ಪಾಪ ಮಾಖಕ್ ಹೊಡ್ಡಿದ್ರು ಬಾಲ್ನ ಆ ಟೈಮ್ ನಲ್ಲಿ ಹೂ
ಹಾ
ಭಯ ಆಗಿತ್ತು ಅದಕೊಂಡು ಆಟ ಆಡ್ಬೇಕು
ಹೌದಾ ಹೂ ಹೌದೌದು ತುಂಬಾ ಹುಷಾರಾಗಿರ್ಬೇಕಂತೂ ನಾವ್ ಏನಾದ್ೂ ಆಟಾಡೋದ್ರಲ್ಲಿ ತುಂಬಾ ಹುಷಾರಾಗ ಇದ್ದುನೇ ಆಡ್ಕೋಬೇಕು
ಹೌದೌದು ನನ್ಗಂತೂ ಕ್ರಿಕೆಟ್ ನೋಡೋದಂತೂ ತುಂಬಾ ಅಂದ್ರೆ ತುಂಬ ಇಷ್ಟ
ಹೂ
ಕ್ರೀಡೆ ಕ್ರಿಕೆಟ್ ಕ್ರೀಡೆ ನೋಡೋದಂತೂ ತುಂಬಾ ಇಷ್ಟ ನಮ್ಗೆ
ಹೂ ಹೌದೇ ನಮ್ಮ ಮನೇಲ್ಲು ನಮ್ಮ ಅಪ್ಪ ಅವ್ರು ನೋಡ್ತಿರ್ತಾರೆ ನಾರ್ಮಲ್ ಆಗಿ ನಾವ್ ಏನು ನೋಡಲ್ಲ ಅಷ್ಟೊಂದು ಕ್ರೀಡೆಯಲ್ಲಿ ಅಷ್ಟೊಂದು ನಮ್ಗೆ ಉ ಉತ್ಸಾಹ ಏನಿಲ್ಲ ಹ್ಮ್ ನಮ್ಮ ಅಪ್ಪ ನೋಡ್ತ ಇರ್ತಾರೆ ಆಗಾಗ ಅಷ್ಟೇ ಹ ಮನೆಯಲ್ಲಿ ನೋಡ್ತಿರ್ತಾರೆ.